ಎಂದ ಕೇಳಿಸತಿದೆ ಹೇಳಿ.
ನೀ ಇಲ್ಲ ಮನೇಲ್ಲ ಇದಿದ್ದೆ. ನೀನು?
ನಾನು ಬೆಡ್ ಮೇಲೆ ಇದ್ದೆ.
ಇಷ್ಟು ಬೇಗ ಯಾಕರೆ ಮಾಲ ಮಲ್ಕೋತಿಯ?
ಏನ್ರಿ ಹಂಗೆ ಖಾಲಿ ಬಿದ್ದಿದ್ದೀನಿ, ಏನ್ ಮಾಡ್ಲಿ ಮತ್ತೆ ಜೀವನೇ ಬೇಸರ ಆಗ್ಬಿಟ್ಟೈತೆ ನನಗೆ.
ಓಡಾಡ್ಕಂಬಾ ಒಂದ್ ರೌಂಡ್ ವಾಕ ಎಲ್ಲ ಹೋಗಿ.
ಮಾಡಿ ಬಂದೆ.
ಹ್ಮ್ ಹ್ಮ್
ಹಗೆ ಹ ನೋಡಿ
ಹ್ಮ್ ಮತ್ತೆ ಬರ್ನ್ನಿ ನಮ್ಮ ನಮ್ಮೂರ್ ಕಡೆ.
ಯಾವ್ದ ನಿಮ್ಮ ಊರು?
ನಮ್ದು ಇಲ್ಲೇ ಬೆಂಗಳೂರು ಹತ್ರ.
ಹೌದಾ ನೀವು ಹೋಗಂಗೆ ಹೋಗಿರ ಕ ಖರೀರಿ ಅಲ್ಲೂ ಕರದ್ರೆ ಹೆಂಗೆ
ಏ ಅಲ್ಲಿ ಬನ್ನಿ ಬಸ್ಸಾತ್ತಿ ಕರ್ಗೋತನ ನಮ್ಮ್ನೆಗೆ ಅದ್ರದೇನೈತೆ.
ಸರಿ ಹಿಂಗಗೆ ಹೇಳೋ ಜನ ಇಲ್ಲ ಇದ್ದಾಕರಿ ಹೆಂಗಿಲ್ಲಾ ಅಲ್ಲಿ ಹೋಗಿ ಹಿಂಗ್ ಮಾಡತೀರಾ.
ಏನ್ ನೀವು ಪಿ ಜಿ ಅಂತ ಕರಲಿಲ್ಲ ನೀನ್ ಆರಾಮ
ಮತ್ತೆ ಇವಾಗೂ ಇವಾಗೂ ಕರಿಬಾರ್ ಸರಿ ಇವಾಗೂ ಬಸಿ ಇದೀವಿ ಅಂತಾನೇ ಅನ್ಕೋ
ಯಾಕ ಅನ್ಕೊಬೇಕು? ನೀನ್ ಫ್ರೀ ಇದ್ದೀನಿ ಅಂತ ಹೇಳ್ತಾ ಇದ ತಿರ್ಗಾ. ಬ್ಯುಸಿ ಇದ್ದೀನಿ ಅನ್ಕೋ ಅಂದ್ರೆ.
ಸರಿ ಅದೇ ಹೋಗುವಾಗ ಯಾರ್ನ ಕರಿಬೇಕ ಕೇಳ್ಬೇಕಿತ್ತಾನೆ.
ಏ ಹೋಗುವಾಗ ಅಲ್ಲಿ ಡೈರೆಕ್ಟ್ ನಮ್ಮ್ ಊರಿಗೆ ಹೋಗ್ಲಿಲ್ಲ ಇಲ್ಲಿ ನಮ್ಮ್ ಅಕ್ಕ ಮನೆಗ್ ಬಂದೆ ಆಮೇಲೆ ಹೋಗ್ತ ಅದಕ್ಕೆ
ಮತ್ತೆ ನಿಮ್ಮ ಅಪ್ಪ ಅಮ್ಮನೇ ಕಾರುದ್ರೆ ಏನ್ ಬರಲ್ಲ ಅಂತಿರಾ.
ಇಲ್ ನಾನೇ ಇಲ್ಲಿಂದ ಸುತ ಹಾಕೊಂಡು, ಯಲಹಂಕ ಬಂದ ತಿರ್ಗಾ ನೆಲಮಂಗ್ಲ ಹೋಗಿ ಅಲ್ಲಿಂದ ಹೋಗಷ್ಟಕ್ ಸಂಜೆ ಆಗ್ಬಿಡುತ್ತೆ ಅಂತ,
ಇಲ್ಲ ರೀ ಈ ನಿಮ್ಮ ಅಕ್ಕ ಮನೆಗೇನ್ ಬಂದ ತ ನಾವೇನ್ ಬರಲ್ಲ ಅಂತ ಹೇಳ
ಬರಲ್ಲ ಅನಲ್ಲ, ತಿರ್ಗ ಇವಾಗ ನಾನೇ ಇಲ್ಲಿ ಇರ್ತಾ ಇಲ್ಲ ಸುಮ್ನೆ ನಾನೇ ಇಲ್ ಬ ಬಂದ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು ಹೋಗಕಿದ್ದೆ ನಿಮ್ನ ಸುಮ್ನೆ ಹಿಂಗ್ ಕರ್ಕೊಂಡ್ ಬಂದಿ, ಕರ್ಕೊಂಡ್ ಹೋಗದ್ ಸರಿ ಅನ್ಸುತ್ತಾ?
ಫ್ರೆಂಡ್ಸ್ ನ ಕರ್ಕೊಂಡ್ ಬಂದೆ ಫುಲ್ ಊಟ ಗಿಟ ಮಾಡಸಿ
ಊಟ ಗೊತ್ತ ಗೀಟ ಎಂತದ್ದು?
ಹಂಗೆ ಭಾಷೆ ಮಾತಾಡಬೇಕಾದ್ರೆ ಫ್ಲೋ ಹ್ಮ್ ಊಟ ಎಲ್ಲ ಮಾಡ್ಸಿ ನಿಮ್ಗೆ ಒಳ್ಳೆ ಊಟ ಹಾಕ್ಸಿ, ಇಲ್ಲೆಲ್ಲಾ ತೋಟ ಗೀಟ ಎಲ್ಲ ನೋಡಿ ಹಸು ಫಾರ ಎಲ್ಲ ನೋಡಿ ಸಂಜೆವರೆಗೂ ಇದ್ದೆ ಆಮೇಲೆ ಹೋಗೋದು.
ಏನ ಕೇಳಸ್ತಾಲ್ಲ ನೋಡ,
ಮಾಡ್ಕೊಳಕ್ ಹೇಳ್ತೀರಾ ಮತ್ತೆ ಏನ್ ಮಾಡ್ಬೇಕು?
ಹ್ಮ್ ಮತ್ತೆ ಬನ್ನಿ ಊರ್ಗೆ ನಮ್ಮೂರ್ ಕಡೆ ನಾಡ ನಾಡಿದ್ದೆ ಯಾವಾಗ ಫ್ರೀ ಇದ್ರೆ ಟ್ರಕ್ಕಿಂಗ್ ಎಲ್ಲ ಹೋಗ ಬರನಾ.
ಹೋಗಬ ಹೋಗಣ ಬಿಡ್ರಿ ನಾನ್ ನಮ್ಮ ಅಣ್ಣಾ ಮನೆಗ್ ಹೋಗ್ತಿದ್ದೀನಿ.
ಹಾ ಹಾ ಹಾ ಬರೋದು
ಬರೋದು ಸಂಡೇ ಬರ್ತೀನಿ ಇವ್ನಿಂಗ್ ಹಂಗೆ.
ಹಾ ಹಾ ಹಾ ಬಾ ಮತ್ತೆ ಮಂಗ್ಳವಾರ ಫ್ರೀ ಇದ್ರ ಈ ಕಡೆ. ಸೋಮವಾರಮ್ಮ ಸೋಮಾರ ಮಂಗಳವಾರನ ಇದ್ರೆ ಬನ್ನಿ ಈ ಕಡೆ.
ಬರೋಣ ಬಿಡ್ರಿ,
ಹ್ಮ್ ಟ್ರೆಕ್ಕಿಂಗ್ ಮುಗಸ್ಕೊಂಡ್ ಹಂಗೆ ನಾನು ಬೆಂಗ್ಳೂರ್ ಕಡೆ ಬರ್ಬೇಕು ಒಟ್ಟಿಗೆ ಹೋಗೋಣ.
ಹಾ ಸರಿ ರಿ ನೋಡೋಣ ಬಿಡಿ ಹೇಳ್ತೀನಿ ಆದ್ರೆ.
ಏ ಬನ್ರೀ ಒಂದ್ ಹೋಳಿಗೆ ಊಟ ಹಾಕ್ಸ್ ಹಾಕ್ಸ್ತೀನಿ.
ಅಯ್ಯೋ ಬೇಡ ರಿ ನಾವ್ ಇನ್ ಕಾಲಿ ಇರ್ಬೇಕಲ್ಲ ನೀವ್ ಕರ್ದಾಗೆಲ್ಲ ಹೇಳ್ತೀನಿ ಅದೇ ಇರಿ ಆಚೆ ಹೇಳ್ತೀನಿ ನಿಮ್ಗೆ ಬರೋನ.
ಹ್ಮ್
ನಾವು ಬ್ಯುಸಿ ಇರ್ತೇವ್ರಿ ಇವಾಗ.
ಏನ್ ಬ್ಯುಸಿ ಇವಾಗ?
ಏನ್ ಬಸಿ ಅಂದ್ರೆ ಹಂಗ ಇರ್ತವಿ.
ಫ್ರೀ ಮಾಡ್ಕೊಂಡ ಬರ್ಬಕಪ್ಪ ಫ್ರೆಂಡ್ ಕರತಾವ್ರೆ, ಹೋಗಣ ಹ್ಮ ಒಳ್ಳೆ ವಿಚಾರ ಕರಿೀತವ್ರೆ ಒಂದ್ ಟ್ರಕ್ಿ ಮಾಡ್ಕಣಣ ಮೈಂಡ್ ಎಲ್ಲಾ ಫ್ರೀ ಅನ್ಸುತ್ತೆ
ಮಾಡನ್ ಬಿಡ್ರಿ ಅದರಲ್ಲೇನು ಟೈಮ್ ಇದೆ ಇನ್ನ ಜೀವನ ನ್ ಮುಗುದಿಲ್ಲ
ಜೀವ್ನ ನಡೀತದ್ರಿ ಜೀವ್ನ ಯಾವಾಗ ಸಾಯ್ತವೋ ಏನ ಯಾರಿ ಗೊತ್ತು
ಅದೇ
ಹ್ಮ್ ನೋಡ್ದ ಮೊನ್ನೆ ಪಾಪ ಅವರು
ಏನು ನೋಡಿ ನೋಡಬೇಕ ಪಾಪ ಅನ್ನಸ್ನೆ ಕತಲ್ಲಾ ಡೈವರ್ಸ್ ನಿಮಗಳಿಗಿಂತ ಅದೇ ಡೈವರ್ಸ್ ಸಿನಮಳ ಬಾ ಬೆಟರ್ ಅವ ಅಪ್ಪ ಅಮ್ಮ ಮಾತು ಕೇಳ್ಬೇಕಿತ್ತ ಒಟ್ ಹೇಳಿದ ಸ್ವಲ್ಪ ಏನು ಒಂದು ಕೇಳಿದ್ರೆ ಏನು ಉಳತಿವು
ಹ್ಮ್
ಷ್ಟ ಎಲ ಹೇಳಿದ್ರು ಅವರು ಮೆಸೇಜ್ ಮಾಡಲ್ಲ ಎ ಲ
ಏನ್ ಅದಕ್ಕೆ ಲೈಫ್ ಈಸ್ ಏನು ಹ್ಮ್ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಣ್ಣ ಮೀರಾ ಕಲ್ಸಸ್ ಅಂತಾರಲ್ಲ
ಕನ್ನಡದಲ್ಲಿ ಹೇಳಿ
ಅದೇ ಲೈಫ್ಲ್ಲಿ ಯಾವಾಗ ಏನಾಗುತ್ತೆ ಏನು ಮುಂದೆ ಏನಾಗುತ್ತೆ ಏನು ಅದನ್ನ ಮಾಡಕಕ್ಕಾಗಲ್ಲ ನಾವು ಯೋಚ್ನೆಮಾಡ್ ಕಣ ಕೂರಕಾಗಲ್ಲ ಹ್ಮ್ ಏನಾದ್ರೂ ಆಗ್ಲಿ ಅಂತ ಹೋಗ್ತಾ ಇರ್ಬೇಕು
ಹ್ಮ್
ಜೀವನದಲ್ಲಿ ಏಳು ಬೀಳು ಎಂತ ಸುಖ ದುಃಖ ಎಲ್ಲ ಇರುತ್ತೆ ಎಲ್ಲಾ ಸೇಮ್ ತಗೊಬೇಕು ಒಯ್ತಾರ್ಬೇಕು ನಾಳೆ ನಮ್ಗು ಒಂದ್ ದಿನ ಬರುತ್ತೆ ನಾವು ಎದ್ ನಿಲ್ ಥಿವಿ ಅಷ್ಟೇ ಇನ್ನೇನಿದೆ ಜೀವದಲ್ಲೇ
ನೀ ನಿಲ್ಲ ರ
ಹ ಅಷ್ಟೇ ಯಾರ ಎಲರ್ಜಿಯಿಂದಾಗ ಉುಣ್ಣು ತಿನ್ನು ಮಲ್ಕೋ ಮೂರ್ ಕಾಮನ್ ಇರ್ತದೆ ಮಿಕ್ಕಿದ್ ನಾವ್ ನೋಡ್ಕೊಬೇಕಷ್ಟೇ ಅಷ್ಟೆ ಏನ್ ಮಾಡ್ತೀವಿ ಅನ್ನೋದು
ಮಾಡ್ಕೊಳೋಣ ಬಿಡ್ರಿ ಏನೈತೆ ಜೀವನದಲ್ಲಿ ಆದಷ್ಟು ಬೇಗ ಎಲ್ರವು
ಹ್ಮ್ ಓಲಿ ನೆಕ್ಸ್ಟ ಸ್ಯಾಟರ್ಡೆ ಸಂಡೆ ಹಂಗ ಫ್ರೀ ಇದ್ದೀರಾ ಇಲ್ಲ ಫ್ರೈಡ ಆತ್ರರ
ನಾನ್ ಇದನ್ೀ ಎಧಿನ್ರಿ
ಅಲ್ಲಾ ಈಗ ಫ್ರೆಂಡ್ಸ್ನೆಲ್ಲಾ ಕೇಳ್ತೀನಿ
ನಾನ್ ಫ್ರೀ ಇದೀನಿ
ಅದೇ ಫ್ರೆಂಡ್ಸ್ ಎಲ್ಲ ಕೇಳಿ ಮ ತ್ರಾಲಯ ಹೋಗೋಣ ಅನ್ಕೊತಾ ಇದ್ವಿ ಎಲ್ಲಾರು ಹೂ ಅಂದ್ರೆ
ಹ್ಮ
ಅದಕ್ಕೆ ನೀನು ಫ್ರೀ ಇರ್ತೀಯ ಅಂತ ಕೇಳಿದೆೆ
ನಾನ್ ಇದ್ದೀನಿ ಬಟ್ ಕಾಸ ಇಲ್ಲ
ಏ ಬರ್ರಿ ಆ ಕೊಡನಾ
ನೀವ ಕರ್ಕೊಂಡ ಹೋಗ್ತೀರಾ
ಹ್ಮ್ ಕಾರ್ಕೊಂಡು ಹೋಗ್ತೇನಿ ಅಡಿಂದ ಹೂಂ ಹು
ಬದಲ್ಲೇ ಕಳ್ಕೊಂಡ್ ಹೋಗ್ತರ
ಹ್ಮ ನಾನೇ ದುಡ್ಡು ಕೊಡ್ತನ್ ಬಾ
ಸರಿಲ್ಲಿ ಮತ್ ಕೇಳಕ್ ಹೋಗಬಾರ್ದು ಮತ್ತತ್ ಹಿಂಗ್ ಹೇಳಿ ಆಮೇಲೆ ಕೊಡ ಅಂತ
ಅಲ್ಲ ಇವ ಫ್ರೀ ಇದಯಾ ಅಂತ ಕೇಳಿದ್ದು ನನ್ ದುಡ್ ತಂಬಾ ಇಷ್ಟು ದುಡ್ಡ ಆತದೆ ಏನದ ಹೇಳದ್ನ
ಯಂಗಂಗ ಬರ್ತ ಬಿಡ್ರಿ ಮಂತ್ರಾಲಯ ಕೆತ್ತಗ ಪ ಸಿಗ ಬಾರ್ಥಿವಿ
ತಿರುಪತಿ ಹೋಗಿದ್ದೀವಲ್ಲಾ ಇನ್ನೊಂದ್ಸಲ ಯಾರ ಆ್ತಾರೆ ರಶ್ ಈವಾಗ
ದೇವ್ರ ಏನು ಅಕ್ಕಸ್ಕಂದ್ರೆ ಬೇಡ ಅಂತಾನ
ರಶ್ ರಶ್ ಅಂತ
ವಷಿ ಯಾವಾಗ ರೇಷೆ ಇರುತ್ತೆ
ನಾವ ಹೆಂಗ ಲಾಸ್ಟ್ ಟೈಮ್ ಹೋದಾಗ ಅದು ಶಿವರಾತ್ರಿ ಹಬ್ಬಟ್ ಟೈಮ ಅಲ್ಲಿ ಹೋದಕ ಆರಾಮ ಇತ್ತಲ್ಲಾ ಅಷ್ಟ ಇದ್ರು ಪರವಾಗಿಲ್ಲ ಒಂದೊಂದ್ಸಲ ಹೇಳ್ತಾರಲ್ಲಾ ಬ್ಯಾಳಿಗ್ಗೆ ಹೋದ್ರೆ ನೈಟಗ್ ದರ್ಶನ ಆಗತ್ತ ಇಲ್ಲ ನೈಟ್ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಎಂಟ ಅವರ್ ಏಳ್ ಅವರ್ ಅಂತಾರಲ್ಲ ಆತರ ಆದ್ರೆ ರೂಮ್ ಸಿಗಲ್ಲ ಅದು ಇದು ಸುಮ್ನೆ ರಿಸ್ಕ್
ಹ್ಮ
ಹ್ಮ್ ನೋಡೋ ಮಂತ್ರಾಲಯ ಅಲ್ಲಿ ನ ಫ್ರೆಂಡ್ ಅವ್ರದ ಯಾರೋ ಫ್ರೆಂಡ್ ಇದ್ದಾನಂತೆ ರೂಮ್ ಎಲ್ಲ ಅಂದ್ರೆ ಅಲ್ಲಿ ವರ್ಕ್ ಮಾಡೋರು ಸೊ ಹೇಳಿದ್ರೆ ರೂಮ್ ಗಿಮ್ ಸಿಗ್ಬೋದು
ಹೌ
ಹ ಅದ
ಅದು ಅದೇ ದೇವಸ್ಥಾನದಿಂದಾನೇ ಅಲ್ಲಿ ಇದಾವ ಅಂದ್ರೆ ಇವಾಗ ತಿರುಪತಿ ಧರ್ಮಸ್ಥಳದಲ್ಲ ಇದಾವಲ್ಲಾ
ದವೆ ಆಫ್ಲೈನ್ ಇಲ್ವಂತೆ ಅದು ಆನ್ಲೈನ್ಲ್ಲಿೇ ಅಂದ್ರೆ ಪ
ಹ್ಮ್ ಅದಿಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಬಿಟ್ರ ಹಾ ಹಾ ರೂಮ್ ಎಲ್ಲ ಬುಕ್ ಮಾಡ್ಕಳಕ್ ಸರಿಗುತ್ತೆ
ಹೇಳ ನಿ ಕಳ
ನೋಡೋಣ ಮೆಸೇಜ್ ಆಕ್ತೀನಿ ಏನಂತಾರೆ ಅಂತ
ಹ್ಮ್ ಸರಿ ಸರಿ
ಹ್ಮ್ ಹ್ಮ್ ಮತ್ತೆಲ್ಲ
ಮತ್ತಿನ ಸಮಾಚಾರ ಎಲ್ಲ ಆರಾಮಿದ್ದಾರೆ ಎಲ್ಲೆಲ್ಲೂ ಆರಾಮಾಗಿದ್ದಾರೆ ನಿಮ್ಮ ಮನೇಯಲ್ಲಿ
ನಮ್ಮ ಮನಲ್ಲ ಆರಾಮ್ ನೋಡ ಮತ್ತೆ ಎಲ್ಲಿ ಬೆಂಗಳೂರ್ ಕಡೆ ಬರ್ತಿದ್ರಾ
ಹ
ಬೆಂಗಳೂರು ಕಡೆ ಬರ್ತಿದ್ರಾ ನಿಮ್ಮ ಮನೇಲಿ ಏನಾದರೂ ಯಾರಾದರೂ
ನೀವಾಗನಿಲ್ಲದೆ ಏನಕ್ಕೆ
ಅದೇ ಬರಂಗಿದ್ರೆ ಇದು ರೊಟ್ಟಿ
ಹಾ ಹಾ ಹಾ ಎತ್ತ ಏನ್ ಗೊತ್ತಿಲ್ಲದರು ಒಂದೇ ಗೊತ್ತು ನ್ಂತರಿ
ಅಯ್ಯ ರೊಟ್ಟಿ ತೋರ್ಸ ಆಯ್ತು ರೊಟ್ಟಿ ಅದೆಂತ ಶೇಂಗಾ ಚಟ್ನಿ
ಬಂದ್ರೆ ಏ ತಿನ್ಡ್ರಿ ಅದ್ರಲ್
ಚೆನ್ನಾಗಿ ಮಾಡ್ತಾರಲ್ಲ ಜಾಮೂನು ಒಂದೆರಡು
ನೀನ್ ಮನಿಂದ ಸ್ವಲ್ಪ ಆತರ ತಗೊಂಡನ್ರಿ
ನ ಮನೆ ಆಯ್ತರಮ್ಮನ ತಂಬತ್ತಿನ
ಹಗ
ಹ್ಮ್ ಇನ್ನೇನು
ಹೇಬೇಕ ನನ್ ಕರೆಕ್ಟಾಗಿ ಕೇಳ್ತೀರಿ ಅಲ್ವಾ
ಹಾ ಆಲ್ಮೋಸ್ಟ್ ಕರೆಕ್ಟಾಗಿ ಕೇಳಸಿದೆ ಅಂದ್ರೆ ಫುಲ್ ಕ್ಲಾರಿಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ
ಹೌದಾ
ಹಾ ಏಯ್ಟಿ ಪರ್ಸೆಂಟ್ ಇದೆ
ಇವಾಗ
ಹಾ ಇವಾಗ ಕರೆಕ್ಟ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್
ಹೌದಾ
ದೂರಕ ಮಾತಾಡ್ತಿದ್ದ
ಅದೇ ಅದಕ್ಕೆ ಕೇಳಿದೆ
ಹ್ಮ್ ಬಟ್ ಓಕೆ ಅದಕ್ಕೆ ನಾನು ಸುಮನೆ ಅದ
ಸರಿ ಆಯ್ತು
ಹ್ಮ್ ಸರಿ ಸರಿ ಬಾಯ್
ಏ ಇರಿ
ಹ
ಎಂತ ಕೆಟ್ಟದಾಗ ನಗ್ತೀರಾ ರೀ ಎರಡು ಬಾದಾಮಲ್ ಕೂಡದೆ
ಅಯ್ಯಪ್ಪ
ಸರಿ ಆಯ್ತು ಬಿಡ್ರಿ ಇಡ್ರಿ ಹನು
ಅ ಹ ಸರಿ
ಆ
ಬಾಯ್ ಬಾಯ್